ಹ್ಮ
ಏನ್ ಮಾಡ್ತಾ ಇದಿದ್ದೀಯಾ
ಏನಿಲ್ಲ ನೀವೇನ್ ಮಾಡ್ತೀ
ನಾನ್ ಕೂತ್ಕೊಂಡಿದೀನಿ ಈ
ಹಊದ ಊಟ ಮಾಡ್ತೇ
ಊಟ ಇನ್ನೂ ಇಲ್ಲ ನಿಂದು
ನೆಲ್ಲ ಮಾಡ್ಬೇಕು
ಹೌದಾ
ಹ್ಮ್
ಮತ್ತೆ ಏನ್ ಊಟ
ಇವತ್ತು ಒಬ್ಬಟ್ಟು ಕೊಡ್ತಾರೆ
ಹಾ ಒಬ್ಬಡ್ ಜತೆಗೆ
ಅಮ್ಮ ಕಾರಾರು
ಹ್ಮ
ಹ ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ
ಹಲೋ
ನಿಂದೇ ನೂ ತಂದೆ
ನಮ್ದು ಚಪಾತಿ ಅನ್ನ ಸಾಂಬರ್ ಪಾಯ್ಸ ಮಜ್ಜಿಗೆ ಬಾಳೆ ಹೆಣ ಕೊಡ್ತಾರೆ ಹಾ ಚೆನ್ನಾಗಿರುತ್ತಾ ನಿಮ್ ಊಟ
ಹಾ ಅಷ್ಟೇ ಒಂದೊಂದ್ಸಲ ಚೆನ್ನಾಗಿರುತ್ತೆ ಒಂದೊಂದ್ ಸಲ ಚೆನ್ನಾಗಿರಂಗಿಲ್ಲ
ನಮ್ದು ಚೆನ್ನಾಗಿರುತ್ತೆ
ಹ್ಮ್ ಒಂದೊಂದ್ಸಲ ಬಾಳೆ ಗಡಂಗಿಲ್ಲ ಒಂದೊಂದ
ಹ್ಮ ಯಾವಾಗ ಪರೀಕ್ಷೆ ನೀನು
ಇ ಇನ್ನು ಬತಿ ನಿಗೆ
ಹ್ಮ ನಮ್ದಿನ್ ಒಂದ್ ತಿಂಗ್ಳ ಐತೆ
ಹೌದಾ ಯ್ದು ಮದ ಕ ಮಾಡಿದಯ
ಹ ನಾ ಯಾವ್ದೂ ಇನ್ನೂ ತಯಾರಿಸ ಚಾಲ ಸ್ಟಾರ್ಟ್ ಮಾಡಿಲ್ಲ
ಹೌದ
ನೀನು ಹೇಗಿದೆ ತಯಾರಿ
ಏನು ಇಲ್ಲ ಇನ್ನೂ ಪುಸ್ತಕನ ತೆಗೆದು ಮಾಡಿಲ್ಲ ನಾನು ಪುಸ್ತಕ ತಗೊಂಡೇ ಇಲ್ಲ ನಾನ ಇನ್ನು
ಹೌದಾ ಯಾಕೆ
ತಗೊಂಡಿಲ್ಲ ತಗೋಬೇಕು ನೀಾವವು ತಗೋಬೇಕು ಯತ್ತು ಬಾಳ ಕೆಲಸಯ
ಗೆಳತಿ ನೀನು ಒಟ್ಟಿಗೆ ತೊಗೋಬೋದಲ್ಲ
ತಗಬೋದು ಆದ್ರೆ ತಗ ತಗ ಅಂದ್ರೆ ಈ ಈ ತರ ಆಗುತ್ತೆ ನೋಡು ಕೊನೆಗೆ ಒಂದ್ ತಿಂಗ್ಗಳು ಇರ್ಬೇಕ್ರೆ ನಮ್ಗೆ ತಗೋ ಇದು ಬರುತ್ತೆ ಒ ತಿಂಗಳ ಎಲ್ಲಾ ಅಷ್ಟು ದುಡ್ಡು ಕೊಟ್ಟು ಏನ್ ತಗೊಳ್ಳೋದು ಅಂತ
ಹಾ ಮತ್ತೆ ಹೇಗ್ ಓದ್ತೀರಾ
ಏ ಏನಾರ್ದಲಾಕ್ ಮಾಡ್ತೀವಿ
ಹ್ಮ
ಹಲ್ಲ ಹೋಗ್ತೀವಿ
ಹ್ಮ ಆ ಮುಖ್ಯವಾದ ಪುಟಗಳಿದ್ರೆ ನನ್ಗೂ ಕಳ್ಸು
ಹಾ ಕಳಿಸ್ತೀನಿ ನೀನ್ ಏನಾದ್ರರು ಇದ್ರ ನ ಕಳಿಸತೀಿ
ಹ್ಮ ನಾನು ಕಳಿಸ್ತೀನಿ ನಿಮ್ಗೆ ಏನಾದರೂ ಆ ಪುಸ್ತಕಗಳು ಬೇಕಂದ್ರೆ ನನ್ನ ಕೇಳು ನನ್ನ ಹತ್ರ ಇದೆ ಓದಿ ವಾಪಸ್ ಕೊಡುುವಂತ
ಹೌದಾ
ಹಾ
ಹ ಹ್ಮ್ ಹೇಳ್ತೀನಿ ಹೇಳ್ತೀನಿ ಯಾವಾದ್ರೂ ಹ್ಮ ಮುಖ್ಯವಾಗಿದ್ದು ಯಾವಾದ್ರೂ ಇದ್ರೆ ನೋಡಿ ಇಟ್ಕೊಂಡು ನೋ ಇದು ನೋಟ್ ಮಾಡ್ಕೊತಿ
ಮತ್ತೆ ಸುಮ್ಮ್ನೆ ಉಪಯೋಗ ಆಗದ್ರೆ ಚೆನ್ನಾಗಿರುತ್ತೆ ಅಲ್ವಾ ವೇಸ್ಟ್ ಆಗುತ್ತೆ ಸುಮ್ಮನೆ
ಇದು ಕ್ಷಷ ಇದು ಶುರು ಮಾಡಿದಯಾ
ಇಲ್ಲ ಏನು ಶುರು ಮಾಡಿಲ್ಲ ನಮ್ಗೆ ಆ ಚಟುವಟಿಕೆ ಈ ಚಟುವಟಿಕೆ ಅಂತ ಅದಕ್ಕೆ ಸಿಗ್ತಾ ಇದ್ದಾರೆ ಮತ್ತೆ ಮನೇೆಯಲ್ಲಿ ಹೇಗಿದ್ದಾರೆ
ಹಾ ಮನೆಲ್ಲರೂ ಆರಾಮ ಇದಾರೆ ನಿಮ್ಮ ಮನೇಲಿ
ಹ ನಮ್ಮ ಮನೆಯಲ್ಲೂ ಎಲ್ಲಾ ಚೆನ್ನಾಗಿದ್ದಾರೆ ಹಾ ಏನು ಇದು ಯಾವ್ದೋ ಫಂಕ್ಷನ್ಿಗೆ ಹೋಗಿದ್ದೆ ನೀನು
ಹ
ಹಾ
ಹಾ ಶ್ರೀಮಂತ ಹೋಗಿದ್ದೆ
ಹೌದಾ ಹೊಸ ಬಟ್ಟೆ ಚೆನ್ನಾಗಿತ್ತು
ಹ್ಮ್ ಅದು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಅದು
ಹೌದಾ ಚೆನ್ನಾಗತಿ
ನಮ್ಮು ಶ್ರೀಮಂತ ಇದ್ರರು ಹೋಗಿದ್ದೆ
ಹಾ ಹಾ ಹೇಗಿದೆ ಪಾಪು ಎಲ್ಲ
ಹಾ ಇನ್ನುೂ ಏನು ಮೊನ್ನೆ ಸೀಮಂತ ಆಗೇತಿ ಏನು ಆಗಲ್ಲ
ಹೌದಾ ಶೀಮಂತ ಎಲ್ಲ ಚೆನ್ನಾಗ ಆಯ್ತಾ
ಚೆನ್ನಾಗಯ್ತು
ಹಾ ಏನೇನ್ ಊಟ ಮಾಡ್ಸಿದ್ರಲ್ಲಿ
ಹಾ ಸ್ರೀಮಂತಕ್ಕೆ ಹೋಳ್ಿಗೆ ಮಾಡ್ತಿದ್ರು ಹೋಳಿಗೆ ಒಂದ್ ರೀತಿ ಹ್ಮ್ ಸಿಗಿ ತಿಂಡಿ ಮತ್ತೆ ಹ ಪಲಾವು್ ಈ ಬೆಂಡೆಕಾಯಿ ಫಾಯಿ ಒಂದು ಕಾಮನ್ ಆಗ್ಬಿಟ್ಟೈತೆ ಡ್ರೈವ ದ್ರೈಫಲ್ಯ
ಹೌದಾ
ಹಾ ಅದು ಒಂದು ಮತ್ತೆ ಮಸರ ಮಸ ಈ ಬೇಸಿಗೆ ಕಾಲದಲ್ಲಿ ಮೊಸರನ್ನ
ಹಾ ಮೊಸರನ್ನ ನಂಗೆ ತುಂಬಾ ಇಷ್ಟ
ನನಗೂ ಮೊಸರನ್ನ ಇಷ್ಟ ಅದೆ ಎಲ್ಲ ಫುಲ್ ಒಗ್ಗರಣೆ ಕೊಟ್ಟು ದಾಳಿ ಹಣ್ಣು ಎಲ್ಲಾ ಹಾಕೀರತಾರ ಅಲ್ಲಾ ಚೆನ್ನಾಗಿರುತ್ತೆ
ಹಾ ದಾಳಿಂಬೆ ದ್ರಾಕ್ಷಿ ಅವನ ಎಲ್ಲಾ ಹಾಕಿರ್ತಾರಲ್ಲ ತುಂಬಾ ಟೇಸ್ಟಿ ಟೇಸ್ಟಿ ತ್ಯಾಗಿರುತ್ತೆ
ಅ ಈ ಬಿಸ ಕಾಲದಲ್ಲಿ ಸಂಪೂರ್ಣ ಹೌದು
ಹಾ ಹೌದು ಇವಾಗೆಲ್ಲ ಅದೇ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಮಧ್ಯಾಹ್ನ ಅನ್ನ ಸಾಂಬಾರ್ ಎಲ್ಲ ಒಂಥರ ಹೋಟೆಲ್ ಊಲಿ ಊರಿ ಎಲ್ಲಿ ಸುತ್ತ ಆದ್ರೆ ಆ ಮೊಸರನ ತಿಂದ್ರೆ ತಂಪಾಗಿರುತ್ತೆ ಹಾ
ಸಾರದ ಏನು ತಿನ್ನೋಕ್ಗಂಗಿಲ್ಲ
ಇವತ್ತು ನಮ್ಮಲ್ಲಿ ಪುಳಿಯೊೋಗರೆ ಮಾಡಿದ್ರೂ ನಂಗೆ ತಿನ್ನೋಕ್ಕೆ ಆಗ್ಲಿಲ್ಲ
ಹೌದಾ
ಹ ಅದು ಹುಳಿ ಹುಳಿ ಇತ್ತು ಮತ್ತೆ ಒಗ್ಗರನೆೇ ಎಲ್ಲಾ ಜಾಸ್ತಿ ಜಾಸ್ತಿ ಹಾಕ್ ಬಿಟ್ಟಿದ್ರು
ಹ್ಮ್ ಹ್ಮ್
ಹ ಅದಕ್ಕೆ ತಿನ್ನಕ್ಕ ಆಗ್ಲಿಲ್ಲ
ಮಾಡದ್ ಮಾಡ್ತಾರೆ ಯಾಕೆ ಇತರ ಮಾಡ್ತಾರೂ ಅರ್ಥ ಆಗಲ್ಲ
ಚನ್ನಾಗ್ ಮಾಡಬೇಕ ತಾನೆ ಅಂತ ಅಷ್ಟೇ ಜನಕ್ ಮಾಡೋದಿರುತ್ತೆ ಅದನ್ನೇ ಆ ಕಡೆ ಈ ಕಡೆ ಮಾಡ್ಬಿಡ್ತಾರೆ ಚೆನ್ನಾಗೇ ಇರಲ್ಲ ತಿನ್ನಕ್ಕೆ
ಸಾಮಾನು ಕೊಟ್ಟಿರ್ತಾರೆ ಎಲ್ಲಾ ಮಾಡಿಡ್ತಾರೆ
ಹಾ ಆದ್ರೂ ಇವ್ರು ಮಾಡೋದೇ ಇಲ್ಲ
ಅದನ್ನೇ ಮಾಡುದಗ ಚೆನ್ನಾಗ್ ಮಾಡಿದ್ರೆ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ
ಹ್ಮ್ ನೀನ್ ಏನಾದ್ರು ಸ್ಪೆಷಲ್ ಮಾಡಿರ್ತೀಯಾ ಅಡ್ಗನ
ನಾವ ಏನ ಮಾಡಲ್ಲ ಈ ಮಧ್ಯಾಹ್ನ ಮೊಸರುಕಾರ ಮಾಡಿದ್ವಿ
ಹ
ಮಸುರಕಾರ ಮೊಸರು ಕಾರ
ಯಾವದು
ಮಜ್ಜಿಗೆ ತಾರ ಅಂತಾರ ನೋಡು
ಹಾ
ಹಾ ಮಾಡಿದ್ವಿ ಅದನ್ನ
ಹೆಂಗ್ ಮಾಡದ ಅದನ್ನ
ಏನು ಅಂದ್ರೆ ನನಗ್ ಎಂಗ ಬೇಕು ಅಂದ್ರೆ ಒಬ್ಬ ಒಬ್ಬರು ಫುಲ್ ಅಂದ್ರೆ ಮಜ್ಜಿಗೆ ತರ ಇಷ್ಟ ಪಡ್ತಾರೆ ಒಬ್ಬೊಬ್ರು ಮೊಸರು ತರ ಇಷ್ಟ ಪಡ್ತಾರೆ
ಹಾ
ಅಂದ್ರೆ ಮಾಮೂಲಿ ಮೊಸರ ತೊಗೂಂಡ್ ಮಾಡೋದು ಇಲ್ಲ ಮಜ್ಜಿಗೆ ಬೇಕ ಅಂದ್ರೆ ಮಸರಲ್ಲಿ ಸ್ವಲ್ಪ ನೀರ್ ಹಾಕಿ ಬಿಟ್ಟು ಕೊತ್ತಳು ಮಾಡ್ಕೊಳ್ಳೋದು
ಹಾ
ಮಾಡ್ಕೊಂಡು ಒಂದು ಬಾಳಿಗೆಲಿ ಎಣ್ಣಿ ಚರಿಗೆ ಕರಬೇ ಒಂದ ಒಂದು ಒಂದ್ ಈರುಳ್ಳಿ ಹಾಕು ಒಂದ್ ಈರುಳ್ಳಿ ಹ್ಮ ನ ಅಂದ್ರೆ ಈಗ ಹ್ಮ ಮೆಣ್ಸಿನ್ಕಾಯಿ ನಾವ್ ಮಿಕ್ಸಿಗ ಹಾಕೋಬಹದು ಕಟ್ ಮಾಡಿನೂ ಹಾಕ್ಬೋದು
ಹಾ
ಹಾಕಿ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಇದ ಮಾಡಿ ಸ್ವಲ್ಪ ಅರಶಿನ ಪುಡಿ ಹಾಕಿ
ಹ್ಮ್
ಪುಡಿ ಹಾಕಿ ಮೇಲೆ ಕೊತಂಬರಿ ಹಾಕಿ ಇದ ಮಾಡಿದ್ರ ಅದೆಲ್ಲಾ ಫುಲ್ ತಣ್ಣಾಗ ಆದ್ಮೇಲೆ ಮತ್ತೆ ಮರುಗುಸರ್ಗ ಎಲ್ಲ ಮಜ್ಜಿಗೆ ಹಾಕಿ ಕಲ್ಲ ಕಲಿಸಬೇಕು
ಹ್ಮ
ಎ ಮುಲ್ಲ ಹಾಕಿ ಇರ್ತೀವಲ್ಲಾ ಚೆನ್ನಾಗಿತ ಸಿಿಸಿ ಅನ್ನಕೆ
ಹಾ ಹಾ ಏನ್ ತರಕಾರಿ ಏನ ಹಾಕೋಂಗಿಲ್ಲ
ತರಕಾರಿ ಏನ ಆಗ್ಲ ತರಕಾರಿ ಎಲ್ಲ ಎಲ್ಲಯಾರ್ದು ಮಾಡುವ ಪದಾರ್ಥ ಅದು ಬ್ಯಾಚ್ಲರಸಗ ಚೆನ್ನಾಗಿರುತ್ತೆ
ಹ್ಮ್ ತಿಂದಿದ್ದೀಯ ನೀನು
ತಿಂತಿನಿ ಯಾವಾಗದರೂ ಏನು ಮನೇಲಿ ಏನಿರ್ಲ ಅಂದ ಅದನ್ನೇ ಮಾಡ್ಕೊಂಡ್ ತಿಂತೀನಿ
ಏನದು ಮಾಡ್ಕೊಂಡಿದಿಯಾ ಮನೇಲಿ ಏನು ತರಕಾರಿ ಇಲ್ಲ ಅಂತಂದ್ರೆ ಅದನ್ನೇ ಮಾಡ್ತಿರ್ತೀನಿ ಅಂದೆ
ಹೌದಾ ಹ್ಮ್ ನಾನು ನಿನ್ನೆ ಗೊಜ್ಜು ಮಾಡ್ಕೊಂಡಿದ್ದೆ ಅಷ್ಟೆ ಇನ್ನೇನು ಮಾಡ್ಕೊಂಡೆ ಇರ್ಲಿಲ್ಲ
ಟಮಾಟೆ ಎ ಎಷ್ಟ ಮಾಡ್ಕೊಂಡಿದ್ದೇ
ಹಾ ಚೆನ್ನಾಗಿತ್ತು ನಿನ್ನೆ ಊಟ ಚೆನ್ನಾಗ್ ಮಾಡ್ದೆ ಆದ್ರೆ ಇವತ್ತು ಒಬ್ಬಟ್ಟಷ್ಟೇ ಇದೆ ಹೆಾವ ತಿನ್ನೋದು ಅಂತ ಯಚರಿ ಮಾಡ್ತಾ ಇದ್ದೀನಿ
ಮತ್ತ
ಮತ್ತೆ ಮನೇಲೆಲ್ಲಾ ಏನ್ ಮಾಡ್ತಾ ಇದ್ದಾರೆ
ಇ ಇಲ್ಲ ಆರಾಮ್ಿತಾರ ಅಲ್ರಿ
ಅಮ್ಮ ಏನ್ ಮಾಡ್ತಾ ಇದ್ದಾರೆ
ೀನ ಬ ಬ
ಪ್ಪ
ಇನ್ನುೂ ಬಂದಿಲ್ಲ
ಹ್ಮ್ ಗೊತ್ತಾ ಮೊನ್ನೆ ನಮ್ಮ ಅಕ್ಕ ಬಂದಿದ್ಲು ನನ್ನ ಹತ್ರ
ಹಾ ಅಕ್ಕಗೆ ಉದ್ಯೋಗ ಸಿಗ್ತ
ಹಾ ಸಿಕ್ತು ಹೋದ್ಲು
ಹೌದ
ಹಾ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾಳೆ ಇವಾಗ ಚೆನ್ನಾಗ್ ಆಾಕ್ತಾ ಇದೆ ಅಂತೆ ಓ ಪಿ ಡಿಗ್ ಹಾಕಿದ್ದಾರೆ ಹ ಅವಳ ಕೊಟರಿನೂ ಸಿಕ್ಕಿದೆ ಅವಳಿಗೆ ಚೆನ್ನಾಗಿದೆ ಇವಾಗ
ಚೆನ್ನಾಗಿದೆ ಅಂತ ಎಲ್ಲಾ ಆ ಎಲ್ಲ ಎಲ್ಲ ಅರ್ಜಿಕ್ ಕಾಯ್ತಂತ
ಅಲ್ಲಿಡ್ಲ್ಲ ಅಡ್ಜಸ್ಟ್ ಆಗಿದೆ ನಾನು ಇಲ್ಲೇ ನನ್ಗು ಹಬ ಅಡ್ಜಸ್ಟ್ ಆಗುತ್ತೆ ಅಂತ ಇಲ್ಲಿ ಕರ್ಸಿದ್ದೆ ಅವಳನ
ಹ್ಮ್
ಆದ್ರೆ ಇಲ್ಲಿ ಒಂದಿಷ್ಟು ದಿನ ಆದ್ಮೇಲೆ ಕರ್ಕೋತೀವಿ ಅಂತಂದ್ರು ಮತ್ತೆ ಅಲ್ಲೇ ವಾಪಸ್ ಹೋದ್ಲುವಳು ಬನ್ನಿ ಈ ಬಂದಾಗ ಮೊನ್ನೆ ನನ್ ಗೆಳತಿಯರ ಎಲ್ರುೂ ಇದ್ರು ಅದೇ ನನ್ ಕೊಠಡಿಗೆ ಪರ್ಕೊ್ ಬಂದಿದ್ದೆ
ಹ್ಮ್ ಹ್ಮ ಹ ಇಲ್ಲ ಇದ್ೂ ನೀ ಆ ಅಿಕ ಇರುತ್ತೆ ಸುಮ್ಮ ಅಲ್ಲಿಾದ್ರೂ ಮನೆ ಊಟ ಉಂದ್ಕೊಂಡಿರ್ಬೋದು
ಹ ಇಲ್ಲ ಅಲ್ಲಿನ ಮನೆ ಊಟ ಏನಿಲ್ಲ ಸ್ವಲ್ಪ ದೂರ ಮನೆಯಿಂದ ಅದ ಕ ಅವಳು ಕೊಠಡಿ ಮಾಡಿದ್ದಾಳೆ ಅಲ್ಲಿ
ಹ ಆದ್ರೂ ನ ಅಲ್ಲಿಗೂ ಇದಗೂ ಬಿಡುತ್ತೆ ಅಲ್ಲಿ ಓಟಲ್ ಆದ್ರೂ ನಮ್ ಊಟ ಸಿಗುತ್ತೆ ಇಲ್ಲಿ
ಹಾ ಅಲ್ಲಿ ಎಲ್ಲ ಕಖಾನಾವಳಿ ಊಟ ಸಿಗುತ್ತೆ ಚೆನ್ನಾಗಿರುತ್ತೆ ಊಟ ಒಂದು ಊಟಕ್ಕೆ ಐವತ್ತು ರೂಪಾಯಿ ಹ್ಮ್ ಸರಿ ಆಯ್ತು ನಾನು ಊಟಕ್ಕೆ ಹೋಗ್ತೀನಿ
ತೇ ಟ ಕೊವೆ ನಾನು ಟ ಕೊಬ